ಇಲ್ಲ ಆರಾಮದ ಯತಸತ ಏನಿಲ್ಲೋ ನಾಳೆ ಸ್ೊಪು ಡ್ಯೂಟಿ ಹೋಗವಾಗ ಡ್ರೆಸ್ ರೆಡಿ ಮಾಡ್ಕೊಂತಿದ್ದೆ
ಹ್ಮ್ ಒ ಕೊೊಟ್ರ
ಯಾರ ಹಾ ಇನ್ನುೂ ಒಕ್ಕ ಕೊೊಟ್ಟಿಲ್ಲ ಅದೇ ಹೇಳ್ ನಮ್ಮಂಗ ಹೋಗಿದ್ದೇನೆ ಅಂತ
ಹ್ಮ್
ನಾಳೆ ಹೋಗದ ಕೊಡ್ತಳ ಅನ್ಸುತ್ತೆ ಹ್ಮ್
ಹ್ಮ್ ಆರಾಮಪ್ಪಾ
ಹಾ ನಾ ಆರಾಮ ನೀ ಆರಾಮಲ್ಲ
ಹ್ಮ್್ಮ ಆರಾಮ
ಗಊಟಾ
ಊಟ ಮಾಡ್ಬೇಕು ಅವನಿಂದ
ನಾನ್ ಮಾಡಕ್ ನೋಡಿ ಇನ್ನ ಮಾಡಿಲ್ಲ
ಹ್ಮ್ ಎಲ್ಲೇ ಒಂಟ ಅಲ್ಲ
ಇಲ್ಲ ಹಿಂಗಗೆ ಹೊರಗೆ ಬಂದೆ ನೋಡ
ಹ್ಮ
ಇಲ್ಲ ಹೊರಗಡೆ ಬಂದ್ ನೋಡ ಹೊರಗಡೆ
ಹ್ಮ
ನೀ ಎಳುದು ನೀ ಎಳದು
ನಾ ನಷ್ಟ ನಗದನ
ಆಸ್ಟ್ರೇಲಿಯಲ್ಲಿ ಜಾ ಅಷ್ಟನಲ್ಲ ಇದಯಾ ಹಾ ಹೌದಾ ಮತ್ತ ಊಟಕ್ಕೆ ಏನಿವತ್ತು
ಊಟಕ್ಕೆ ಏನೈತೆನಪ್ಪ ಊಟಕ್ಕೆ ಏನೈತೆ ಗೊತ್ತಿಲ್ಲ ನಾ ನೋಡ್ಬೇಕು
ಊಟ ನ ಮಾಡಿಲ್ಲಂಗಾದ್ರೆ
ಹ ಯ ಹ
ವಾಶ್ರೂಮ್ಗೆ ಬಂದಿದ್ದೆ
ಹೌದಾ ಹೌ ಹ ಮುಕ್ಸಂಬ ಮುಕ್ಸಂಬ ಹೌ
ಹ್ಮ್ ಮುಕ್ಷಿದೇ ಬರ್ತದೀನಿ
ಹ್ಮ್ ಮತ್ತ
ಮತ್ತೆ ಹೇಳ್ಬೇಕು ನೀ ಸಮ್ಯ ಮತ್ತೆ ನೀವವು ಫೋನ್ ಮಾಡಂಗಿಲ್ಲ ಏನಿಲ್ಲಲ್ಲ ಸಮರ್ ಬಿಟ್ಟ ರಿ ನಮ್ಮನ
ಹ್ಮ್ ಎಲ್ಲಿ ಮಾಡಳ ಯಾ ಮರ
ಆ ಏ ಎಲ್ಲಿ ಉಂಟುಲ್ಲ
ಇಲ್ಲಲ್ಲ ಇಲ್ಲ
ನು
ಊಟಕ್ಕೆ ಏ ಮಾಡತ ಮನೆಿ ಮಾಸ್ಟಲ್ಲ
ಇವತ್ತು ಚಪಾತಿಯನ್ನ ಸಾಮಾರ
ಹ್ಮ್ ನ
ಹ
ಏನು ತಂದಿಲ್ಲಂಗ ಸಾರೋ
ಹಾ ಏನು
ಹ್ಮ್ ಗತ್ತು ಊರು ಇದ್ದ ನಮ ರೂಮ್ನ ಹದ್ುವ
ಹಾ
ಏನು ತಗೊ್ ಬಂದಿಲ್ಲವಾ ಸುಮ್ನೆ ಬ್ಯಾಗ್ ಹುಡ್ಕಕತ್ತಾರ
ಯೌದ
ಹ್ಮ್
ತಗಲಲ್ಲಿ ಹೌದೌದ ಅವ್ನ್ ಏನ್ ತಗೊಂಬಂದಿಲ್ಲಂಗ್ರ ಅಷ್ಟು ಊರ್ಗ ಏನು ತಂದಿಲ್ಲ ಇನೇನು
ಹ್ಮ್ ಏನು ತೋಂಬಂದರ
ಹ್ಮ ಹ
ಹ್ಮ್- ಮತ್ತೇ ಮಾಡದಪ್ಪ ಈಗ
ಈಗ ನೀನ್ ನಾಳೆ ಕಾಲೇಜ್ ಬಯ ಅ ಬಾಳೆಲ್ಲ ಹಊಡ ಎಡಿಕೊಂಡ ಅ ಹ
ಹಲೋ
ಏನು ದೋಸ್ತ
ಹ್ಮ- ಏನ್ ಮಾತಾಡಬದಪ್ಪಾ ಸುಮ್ಯ ಫೋನ್ಚ್ಚ ಇಏನು ಮಾಡಲ್ಲ
ಇಲ್ಲ ನಾನ್ ಮಾತಾಡ್ತಿದ್ದೇ ನೀನೇ ಮಾತಾಡ್ತಿರ್ ನೋಡು.
ಹ -ಮಾತಾಡ್ತರಿ ನೋಣ
ಇಲ್ಲ ನಿಮ್ ಯಾರ ನಿಮ್ ಸಾರ್ ಬಂದ್ರಲ್ಲ ಈಗ ಅವ್ರ ಜೊತೆ ಮಾತಾಡ್ತ ಇದ ಅನ್ಕಂಡೆ
ಹಲ್ಲ ಊಟಕ್ಕೆ ಮಾಡ್ ದರ ಪರತ್ತ
ಅದೇ ಅನ್ನ ಸಾರು ಚಪಾತಿ ಹ -ಇಲ್ಲಿ ಅಪ್ಪ ಚಪಾತಿ ಬೇಗ ಇದು ಬಂದೇ ಚಪ್ಪತಿನ ಕೊಟ್ಟಿಲ್ವಲ್ಲ. ಹ್ಮ್ಂ -ಹ್ಮ್ಂ ಡ್ಯೂಟಿ ಹೋಗ್ಬೇಕು ಡ್ಯೂಟಿ ಗ್ಗ್.
ಇ
ಹ ಮಕ್ಲ ನಿನ್ಗೆನ್ ನಿಳಿದವನ ಪವರ್ಗಲ ಯ್ಯ ಅಲ್ಲ ಅಪ್ಪ
ಹ್ಮ -ಏನೇನ್ ಕೆಲ್ಸ ಮಾಡ್ತೀರಿ ಡುಟೀಗೆ ಹೋಗಿ
ಅೇ ಇನ್ಸ್ಟ್ರರುಮೆಂಟ್ಸ ಟ್ಯಾಬ್ಲೆಟ್ಸ
ಹ್ಮ್
ಮಾನಿಟ್ರ ಅವೆಲ್ಲ ನೋಡ್ಕೇ ಹೋಗಕ್ ಮತ್ತೆ ಹೋಗಿ ನಿಮ್ದೆನ್ನ ಇಂಟ್ರಶಿಪ್ ಏನ್ ಆಯಕ್ಲ.
ಇಂಟ್ರೆಸ್ಟ್ ಇಂಟ್ರೆಸ್ಟ್ ದಸಪ್ಪಾ ಪಂದ್ರ ಮ
ಹ್ಮ
ಯಾವದನ್ ಮಾಡದ್ಲ ಯಸ್ಪ ಎ- ಎಲ್ಲ ದಿನ ಎಕ್ಸಾಮ್ ಅದ ಈಗ ಇನ್ನ ಒಂದ್ ತಿಂಗಳದಾಗ
ಹ್ಮ್
ಎಕ್ಸಾಮ್ ಅಂದಾವ ಈಗ ಎಕ್ಸಾಮ್ ಬರಿಬೇಕು ಎಲ್ಲ ಅದಾವ ಎಲ್ಲ ಅದಾವ ನಾವು ನೋಡ್ರ ಇಲ್ಲಿ ಕೋನ ಮಾತಾಡಾತೀವಿ.
ಯಾವ ಎಕ್ಸಾಮ್.
ಎಕ್ಸಾಮ ಎ ಬಪ್ಪ ಇನ್ನ ಯಾಡ್ ತಿಂಗಳ ಬಿಟ್ಟ ಅಡ್
ಇ- ಎರಡು ತಿಂಳನಾ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್.
ಹ್ಮ್ ಅವ ಬರ್ತಾವ ಇನ್ ಮೇಾಲಿದ್ದ ಯಾಕ ಓದ್ಬೇಕು ಎಲ್ಲದ್ರೆ. ಎಲ್ಲ ಇ ಬಿಡ್ತಿ. ನಿದಖರದ ಪು ಭಕ್ ಮ ಅ ನೋಕತೀನಿ ಏನಾಗುತ್ತೋ ಏ ಮೂವಿ ನೋಡ ಸ್ದ ಬಿಡತು ಒಂದ್ ವಾರ ಆದದು ಒಂದ್ ವಾರಲ್ಲ. ಒಂದು ವಾರ ಪ್ಲಸ್ ನಾಕು ದಿನ ಏಳು ನಾಕು ಅನ್ನೊಂದು ನೀನ ಹ ಬರೇ ಮೂವಿ ನೋಡಣ ಅಲ್ಲೊಂದಿನಾನ
ಹಾಬಾ ಬಬಾ ಅಲ್ಲ ಈಗೇನೋ. ಓದೇನಿಲ್ಲ ಬಿಡ ಅದಕ್ಕೆ ನೋಡಕತಿ ಓದ ಇದ್ರ ನೀನ್ ಓದ್ತಿ
ನಾ ನೋಡ್ ಹುಚ್ಚು ಹೋಯಾಕ್ ಹೋಗಿನ್ ಹುಚ್ಚು ಹೋದ ಹಂಗ ಬಂದಿ ನೋಡ್ ಜಿಪ್ಸ್ ಹಾಕ ಕಾಲೇಜ್ನ ನಂಗಲ್ಲ ಕಾಲೇಜ್ನ ಹಿಂಗ ಹೋಗ್ಬಿಟ್ಟಿತ ನಾನು ಹ್ಮ್ ಹುಚ್ಚು ವಯದ ಅಷ್ಟೇ ನೆನ್ಪಿರ್ತ ಜೇಮ್ಸ್ ನೆನ್ಪಿರಲ್ಲ ಅವ
ಹೌದ ಹೌದೌದು ಒನ್ಟೈಮ್ ನೆನಪಾಗಲ್ ಅದು
ಹ್ಮ್ ನ್ಯಾಚುರಲ್ ವ್ರಜಸ್ ಅಂತ ನಮದ್ರಾಗ ಆಯುರ್ವೇದಕ್ ಲಾಗಲ್
ಹ್ಮ್ ಆ
ಅದಕ್ಕೆ ನ್ಯಾಚುರಲ್ ಅರ್ಜರ್ಸ್ ಅಂತರ ಬಂದು ರಿಸರ್ಚ್ ಮಾಡೋದು
ಹೌದೌದು ಕರೆಕ್ಟ್ ಬಿಡು ಅದು ಕೂಡ ಹ್ಮ್
ಇನ್ನೊಂದ್ ಎರಡ್ದ ನಾನು ಇನ್ನೊಂದ್ ಎರಡು ಮೂರು ಸೇರಿ ಕೈಯಾರ ಬಿಟಿಬಿಡ್ತೀನ್ ಓ ತಾಳ ಅ ಅಕೌಂಟ್ ಆಡ್ ಮಾಡೋದ ಬರ್ತರಪ್ಪಾ ನಿನ್ ಬಂತಾನ
ಇಲ್ಲ ಅದು ಬರ್ತ ತಡೆ ಸ್ವಲ್ಪ ಅದು ಅಮೌಂಟ್ ಪ್ರಸಿಂಗ್ ಅಂತ ಬರಬೇಕು ಅಂಗಾರ ಬರದ ಅಷ್ಟ ಅವ್ರ ಬರಲ್ಲ ನಿನ್ನ ಅಮೌಂಟ್ ನಾಳೆ ನಾಳೆ ಬರ್ಬೋದು ನೋಡು ಬಂದ್ರೆ ಕಂಪಲ್ಸರಿ
ನಾಳೆ ಬರ್ತಿ ಅಂದೆನು
ನಾ ನಾಳೆ ಬೆಳಿಗ್ಗೆ ಮಧ್ಯಾಹ್ನ ಒಟ್ಟು ನಾಳೆ ಬರ್ತದೆ ಯಾಗ ಬರ್ತ ಗೊತ್ತ
ಏನು ಟ್ರೀಟ್ಮೆಂಟ್ ತಗೊಂದವನೋ ಇಯರ್ ಲಾಸ್ ಆಗದಕ್ಕ
ಯಾ ಟ್ರೀಟ್ಮೆಂಟ್ ಇಲ್ಲೋ ಅದು ಹೆಂಗ್ ಅದ ಎಲ್ಲಿ ತಗೋಬೇಕು ಹೆಂಗ್ ತಗಬೇಕು ಆಂಬದೆ ತಲೆ ಕೆಟ್ಟೋ ಮನುಷ್ಯರಿಗೆ
ನಾನು ದುಡ್ಡು ಇದು ಇದ್ರಂದ ದುಡ್ಡು ಬಂದ್ರ ಸೀದಾ ಹೋಗ್ಬೇಕಂನ್ಕೊಂದಿನಪ್ಪ ನಮ್ಮ್ ಆಸ್ಪತ್ರೆಗ
ನಿಮ್ಮಸ್ಪಿಟ್ಲ ತಾಬ್ಲೆಟ್ಟು ಹ್ಮ್ ಎಷ್ಟು ಖರ್ಚ ಆಗುತ್ತೆ ಅದೆಲ್ಲ
ಒಂದು ಸಾವಿರ ಬರುತ್ ನೋಡುಪ್
ಅವ್ರ್
ಹ್ಮ್
ಅಂದ್ರೆ ಎಣ್ಣೆಗಿಣ್ಣೆ
ಹ್ಮ್ ನಿನಗ್ ಎಣ್ಣೆ ಎಷ್ಟ ಬೇಕಂದ್ರೆ ಎಣ್ಣೆ ಎಷ್ಟ ಕೊಡ್ತಾರೆ ಗುಳಗಿ ತೊಗೊಂಡ ಅಂದ್ರೆ ಗುಳಗಿ ಎಣ್ಣಿನು ಕೊಡ್ತರ್ ಏ ಒಂದೇಳ
ಹ್ಮ್
ನೀ ಎಲ್ಲಿ ಯಾ ಡಾಕ್ಟರ್ ತರ ತೋರ್ಸಿ ಆಯುರ್ವೇದಿಕ್ ಅರ ತೋರ್ಸು ಯಾವ್ದಾರ ತೋರ್ಸ ನೀ ಕೂದಲು ಉದರಿ ಇರ್ತದ ನೋಡ ಬಾಣ್ಲೆ ಇರ್ದ ನೋಡ ಅಲ್ಲಿ ಬರೋ ಇಲ್ಲ ಕ ಹೊಟ್ಟ ಬರಲ್ಲ ಏನ್ ಮಾಡಿದ್ರು ಬರಲವು
ಓ ಮತ್ತೆ ಏನ್ ಮ ಸ್ಟಾಪ್ ಆಗ್ತಾವ
ಸುಮ್ನೆ ಇನ್ಸ್ಟಾಗ್ರಾಮ್ ಬರ್ತಿತವು ಅವು ಮಾಡು ಇದ್ ಮಾಡು ಬರ್ತಾವಲ್ಲಿ ಹಂಗ್ ದೇವರಾಣಿ ಬರಲ್ಲ ಅಲ್ಲಿ ಬರ್ಬೇಕಂದ್ರ ಕೂದಲು ಪಾಲ್ಡ್ ಆಗಿರಬಾರ್ದು ಬಾಲ್ಡ ಆಯ್ತ ಅಂದ್ರೆ ಮುಗಿತ್ ಕಲಾಸು ಬರಲ್ಲ ಅಂತ ಅರ್ಥ
ಸ್ಟಾಪ್ ಆಗ್ತಾವ ಉದ್ರವು
ಹಾ ಅಷ್ಟ ಉದ್ರಕ್ ಸ್ಟಾಪ್ ಆಗ್ತಾವ್ ಮತ್ತೆ ದಪ್ಪ ಬರ್ತಕವ್ ಹಳ್ಳಗಾಯದಕ್ಕ ಉದುರ್ತಿರ್ತಾವ ಕೂದ್ಲ ಹ ಬೇರ್ ಒಳಗ ನಾಟಿರಲ್ಲ ಈಗ ಹೆಂಗ ನೋಡಪ್ಪಾ ಕಲ್ದಾಗ ಸಸಿ ಮಿಕ್ಕ ಜೋಳ ಹಾಕಿರ್ತಿ ಅಂತಪ್ಪ ಒಂದೊಂದ್ ಗಿಡ ಸಣ್ಣ ಈಗ್ ಬೆಳೆದು ಉಳಕೆದಳ ದೊಡ್ಡ ಬೆಳೆದು ಬಿಟ್ಟತಾವ ಯಾಕಂದ್ರೆವು ಬೇರರು ಒಳಗ್ ನಾಟಿನಾರಲ್ಲ ಸತ್ತು ಬಿದ್ದಿರಲ ಅದಕ್ಕ ಅವಂಗಾಯಬಿಟಿರ್ತವುು ಏರು ಸತ್ತು ಇರ್ಲಾರದಕ್ಕೆ ಏನಾಗಿತಿ ರಕ್ತ ಚಲನೆ ಇರಲ್ಲ ಅವೆಲ್ಲಾ ಹಂಗಾಗಿ ಸದು ಶಕರ ಲವಕ ಹಂಗ ಈ ಶಿಣಕಿ ಅಂತ ಶಿಣಕಿ ಅಂತ ಬಂದ್ ತುದೀಗಕೊಂಡಬಡ್ತ ತೆಲಿ ಮೇಲೆ
ಹ್ಮ್ ಅಲ್ಲೋ ನಾನ್ ಮತ್ ನಾನ್ ಮಾಡ್ಸ್ಬೇಕ ಅದ ಈ ಸಾವೇರ್ ಕೊಡ್ಬಾರ್ದ ಎಣ್ಣೆ ಗಣ್ಣ ಕೊ
ಏ ಟ್ಯಾಬ್ಲೆಟ್ ತ ಅಂದ್ರ ನ ನೀನ್ ಏನ್ ಮಾಡಿದ್ರ ಇರೋ ಕೂದಲು ದಪ್ಪ ಮಾಡ್ಕೋಬಹುದು ಉದರ್ಲಾರ್ದ ಹಡ್ಕೋಬಹುದು ನೀನ್ ಏನ್ ಮಾಡಿದ್ರರು ಉದುರ ಜಾಗದಾಗ ಏನ್ ಮಾಡಿದ್ರರು ಬರಬೇಕಲ್ಲ ಹ್ಮ್ ಯಾ ಡಕ್ಟ್ರತಲ್ಲಿ ಹೋದ್ರ ಬರ್ಲ ಹ್ಮ ಅಷ್ಟ್ ಅದನ್ ಮಾಡ್ಕನಾಗ ಟ್ರೀಟ್ಮೆಂಟ್ ತಗೋಕ್ ಅಷ್ಟ